ಹಲೋ ಹಾ ಹಲೋ ಹೇಗಿದ್ದ್ಯಾ
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ
ಹ್ಮ ನಾನು ಚೆನ್ನಾಗಿದಿನ್ ಕಣೆ ಏನ್ ಮಾಡ್ತಿದ್ದೆ
ನಾನು ಇವತ್ತು ತೋಟದಲ್ಲಿ ಸ್ವಲ್ಪ ಹೆಚ್ಚಿಗೆ ಕೆಲ್ಸ ಇತ್ತು ಹಾಗಾಗಿ ಸುಸ್ತಾಗಿತ್ತು ಮಲ್ಕೊಬಿಟ್ಟಿದೆ
ಹೌದಾ
ಹೆಚ್ಚು ದಿನಗಳಾಗಿತ್ತಲ್ಲಾ ನಿಮಗೆ ಕರೆ ಮಾಡಿ
ಹೌದು ನಾನು ಅದೇ ಯಾಕೆ ಮಾಡೇ ಇಲ್ಲ ಅಂತ ಕೇಳ್ಬೇಕ ಅನ್ಕೊಂಡೆ ಕೆಲ್ಸ ಒಂದಿರುತ್ತಲ್ಲಾ ಅಂತ ಸುಮ್ಮ್ನೆ ಆದೇ ಮತ್ತೆ
ಹ್ಮ್ ಹೇಗಿದ್ರು ಮನ್ಗಿ ತುಂಬಾ ಹೊತ್ತ ಆಗಿತ್ತು ಅದಕ್ಕೆ ತಾಳು ಮಾಡೋಣ ಮಾತಾಡೋಣ ಅಂತ ಮಾಡ್ದೆ
ಹಾ ಏನ್ ವಿಶೇಷ
ಅಯ್ಯೋ ಇವತ್ತ್ ತೋಟದಲ್ಲಿ ನಮ್ಗೆ ಸ್ವಲ್ಪ ಕೆಲ್ಸಗಳಿದ್ದು
ಹೌದಾ ಏನೇನ್ ಕೆಲ್ಸ ಮಾಡದೆ
ಗಿಡಗಳನೆಲ್ಲ ನೆಟ್ವಿ ನಾವು ಅವನ್ ಹೆಂಗ್ ಮಾಡ್ತೀವಿ ಅಂದ್ರೆ ನಾವು ತೆಂಗಿನ್ ಗಿಡ ಗಳು ಚೆನ್ನಾಗಿರೋ ಸೊಸಿಲಿ ತೆಂಗಿನಕಾಯಿ ಕೀಳ್ಸಿ ಅವನ ಮಣ್ಣಲ್ಲಿ ಉಣಿ ಅವಕ್ ನೀರಾಕಿ ಗ ಇದ್ದಾನ ಏನು ಮೇಯ್ದದೆರ ಹಂಗೆ ಸುತ್ತ ಸೀರೆ ಬಿಟ್ಟಿ ಮಾಡಿರ್ತೀವಿ
ಹಾ ಹಾ
ಕೆಲವು ದಿನಗಳ ನಂತರ ಅವು ಸ್ವಲ್ಪ ಚಿಗರು ಹೊಡ್ದ್ ಮೇಲ್ ಬರ್ತಾವ್ ಸಸಿಗಳು
ಓ ಹೌದಾ
ಹ ಜೇ ಸಿ
ಹಾ
ಇಯಲ್ಲಿ ಗೋಡಿ ಮಣಗ್ದಿ ಅದ್ರೊಳಗಡೆ ಒಳ್ಳೆ ಫಲವತ್ತ ಆಗಿರ ಮಣ್ಣನ್ನು ಹಾಕ ಹಾಕಿ ಗೊಬ್ಬ್ರ ಹಾಕಿ ನೆಂತರ ಬಂದಿರ್ತವಲ್ಲ ಸಸಿಗಳನ್ನ ಅವರುನ್ನೆತ್ತಿ ಮಣ್ಣ ಚೆಮ್ಮನ್
ತಮ್ಮಣ್ಣ
ತೋಟ್ದಲಿ ಮಾಡ್ತೀವಿ ಹಾ ಮುಚ್ಬಿಟ್ಟು ನಂತರ ಅದಕ್ಕೆ ಸುತ್ತ ಗುಣಿ ಮಾಡಿ ನೀರ್ ನಿತ್ಕೊಳಂಗೆ ಆಮೇಲೆ ಆಡು ಕುರಿ ಮೇಯ್ದರಂಗೆ ತಂತಿ ಬೆಲಿ ಆಗ್ತಿವಿ ಒಲೊಂದಸಸಿಗುನು ಒಂದ್ ಹತ್ ಒಂದು ಮೂರ್ನಾಕ್ ವರ್ಷ ಆ ಮೇಲೆ ಐದಾರು ವರ್ಷ ಬೇಕು ಫಲ ಬಿಡಕೆ.
ಓ ಅಷ್ಟ್ ವರ್ಷ ಕಷ್ಟ ಪಡ್ಬೇಕಲ್ಲ ನೀರ್ ಹಾಕಿ ಗೊಬ್ಬರ ಹಾಕಿ.
ಕೊಂಡ್ ಬಿಟ್ರೆ ಬೇಗ ಬರ್ತವೆ. ಆಮೇಲೆ ಕಾಯಿ ಚೆನ್ನಾಗಿರೋ ಸಸಿದು ನೆಟ್ರೆ ಅವು ಅಷ್ಟೇ ಜಾಸ್ತಿ ತಿ ಕಾಯಿಗಳ್ನ ಬಿಟ್ಟಿ ಎಳ್ನೀರು ಅಷ್ಟೆ ಕುಡಿಯಕ್ಕೆ ತಂಪಾಗಿದ್ದಿ ಒಂಥರ ಮೃದುವಾಗ್ ಸಿಹಿಯಾಗಿರ್ತವೆ.
ಅದೇನೋ ಅಂತಾರಲ್ಲ ಜಾಸ್ತಿ ಹಾಲ್ ಇದ್ರೆ ಜಾಸ್ತಿ ಒಳಗಡೆ ಕಾಯಿ ಇರಲ್ಲ ಅಂತ. ಅದು ನಿಜನಾ?
ಇ ಅದೇ ಅಹ ನೀರ್ ಜಾಸ್ತಿ ಇದ್ದಷ್ಟುನು ಕಾಯಿ ಒಳಗಡೆ ಸಿಹಿಯಾಗಿರುತ್ತೆ ಹೋಳ್ ಮಾಡ್ದಾಗ. ಇಲ್ಲ ಅಂದ್ರೆ ಒನೊಂದು ಇವಾಗ ಹ ಪಟ್ಟಣ್ಗಳಲ್ಲೆಲ್ಲಾ ಎಳನೀರ್ ಮಾರ್ತಾರೆ. ಅಲಾ ಅವರು ಬಲ್ ತೀರೋ ಎಳ್ನೀರ್ ಕಿತ್ಬಿಟ್ಟಿರ್ತಾರೆ ಅವು ಕಾಯಿ ಆಗ್ಬಿಟ್ಟಿರ್ತಾವ ಆಲೆ.
ಹಾ
ಕುಡಿಯಕ್ಕೆೆ ಅಷ್ಟು ಸಿಹಿ ಆಗಿರಲ್ಲ ಬಲ್ತ್ ಬಿಟ್ಟಿರ್ತವ ಕಾಯಾಗ ಆಗ್ಲೇ ಬಿಸ್ಲಲ್ ಒಣ್ಗಿ ಒಣ್ಗಿ. ಮತ್ತೆ ನೀರು ಹೆಚ್ಚು ಗೊಬ್ಬರ ಹೆಚ್ಚು ಹಾಕ್ದೆ ಹೋದ್ರೆ ಎಳ್ನೀರು ಚೆನ್ನಾಗಾಗಿರಲ್ಲ.
ಹ ಅವಾಗ ಸೇವನೆ ಮಾಡಕ್ ಆಗಲ್ಲ ಅದು ಸಪ್ಪೆ ಸಪ್ಪೆ ಇರುತ್ ತ್ತೆ ಮತ್ತೆ ನೀವು ನಿಮ್ದೇ ತೋಟ ಇರುತ್ತಲ್ಲ ಎಷ್ಟಾನ ಕುಡಿಬೋದು ಚೆನ್ನಾಗಿರುತ್ತೆ ಇವಾಗ ಸಸಿ ಹೀಗೆ ಆರೇಳ್ ವರ್ಷ ನೋಡ್ಕೊಂಬಿಟ್ರಿ ಆಯ್ತಾ ಬಂದ್ಬಿಡುತ್ತ ದೊಡ್ಡಗ ಗಿಡ?
ಹ ಗಿಡ ದೊಡ್ಡದಾಗ ಬಂದ್ಮೇಲೆ ಒಂದ್ ಸ್ವಲ್ಪ ಮೇಲ್ ಏಳವರ್ಗುನು ಅದಮೇಲ್ ಹೊಂಬಾಳೆ ಹೊಡಿಯುತ್ತೆ. ಹೊಂಬಾಳೆ ಹೊಡ್ದಾಗ ನಾವ್ ಅದಕ್ಕೆ ಪೂಜೆ ಮಾಡಿ ಸೀರೆ ಉಡ್ಸಿ ಪೂಜೆ ಮಾಡ್ತೀವಿ. ನಂತರ ಅದು ಕಾಯಿ ಫಲ ಬಿಡಕ್ ಆದ್ಮೇಲೆ ದೇವ್ರಿಗೆ ಅದ್ರಲ್ಲಿ ಮೊದಲನೇ ಫಲ್ಲ ದೇವರಿಗೆ ಏನಾದ್ರು ಸಿಹಿ ತಿಂಡಿ ಮಾಡಿ ಪೂಜೆ ಮಾಡಿ ಮನೆಯವರೆ ಎಲ್ಲಾರು ನಂತರ ಅದಿನ್ನು ಫಲ ಬಿಡಕ್ ಸ್ಟಾರ್ಟ್ ಮಾಡುತ್ತೆ.
ಹಾ
ಹ್ಮ್ ಚೆನ್ನಾಗಿರುತ್ತೆ.
ನಮ್ ಅದೇ ನಮ್ದೆಲ್ಲಾ ತೋಟ ಇಲ್ಲ ಅಲ್ಲ
ಹೌದು.
ಬರ್ತೀನಿ ನಾನು ಬರ್ತೀನಿ ನನಗ್ ಆಸೆ ಎಲ್ಲಾ ನಿಮ್ ತೋಟಕ್ ಬರ್ಬೇಕ ಬೇಕು ನೀನ್ ಸುಮಾರ್ ಸಲ ಕರ್ದಿದಿಯ ನಿಮ್ಮಜ್ಜಿ ಮನೆಗೆ
ಹಾ
ಬರ್ತೀನಿ ಸುಮಾರ್ ಸಲ ಕರೀತೀಯಾ ನನಗ್ ಗೇ ಬಿಡು ಆಗ್ತಿಲ್ಲ ನಂಗು ಕೆಲ್ಸಗಳು ಇವಾಗ ಮತ್ತೆ ಬರೋ ಇದ್ರಲ್ಲಿ ಪರೀಕ್ಷೆ ಇದಾವಾ? ಅದೆಲ್ಲಾ ಮುಗಿಲಿ ಹ್ಮೂ ಓದ್ಕೊಂತಿದ್ದೀನಿ ನೀನು?
ನಮ್ಗೂ ಇದೆ ಪರೀಕ್ಷೆ.
ಹಾ
ಓದ್ಕೊಬೇಕ್ ನಾನುನು.
ಹೌದು ಚೆನ್ನಾಗಿ ಪರೀಕ್ಷೆ ಮಾಡು ನೀನು. ಎಲ್ಲಾ ಹಾಲ್ ಟಿಕೆಟ್ ಎಲ್ಲ ಇಸ್ಕೊಂಬಂದ್ರ.
ಹ್ಮ್ ಎಲ್ಲಾ ಕೊಟ್ಟಿದಾರ್ ನಮ್ಗೆ ಇವಾಗ ಓದ್ಕೊಳಕ್ಂತ ರಜೆ ಕೊಟ್ಟಿದ್ದಾರೆ ಆ
ಚೆನ್ನಾಗ್ ಅಭ್ಯಾಸ ಮಾಡು
ಅಭ್ಯಾಸ ಮಾಡ್ಬೇಕು ಅಭ್ಯಾಸ ಮಾಡದ್ರನೆ ಚೆನ್ನಾಗ್ ಬರಿಯಕ್ ಆಗದ್ ನಾವೇ
ಹೌದು ಇವಾಗೆಲ್ಲಾ ಕಾಲೇಜ್ ಜಲ್ಲಿ ಎಲ್ಲ ಮುಗಿತು ಕೆಲಸ ಏನೇನ್ ಇತ್ತು ಎಲ್ಲ ಇಲ್ಲಿ ಇಲ್ಲಿ ಪರೀಕ್ಷೆ ಇರುತ್ತಲ್ಲ ಕಿರು ಪ ಪರೀಕ್ಷೆ ಅವೆಲ್ಲ ಚೆನ್ನಾಗ್ ಬರ್ದಿದ್ದೀವಿ ಇನ್ನು ನಾವು ಇವಾಗ ದೊಡ್ಡದು ಪರೀಕ್ಷೆ ಬಂತಲ್ಲಾ ನಮ್ದ ಮುಗಿಯಕ್ ಬಂತಲ್ಲ
ಇದನ್ನು ಚೆನ್ನಾಗ್ ಮಾಡಿದ್ರೆ ಮುಂದೆ ನಾವು ಒಳ್ಳೆ ಕೆಲ್ಸ ಉದ್ಯೋಗ ಮಾಡಕಾಗುತ್ತೆ
ಹೌದು ಇವಾಗೆಲ್ಲಾ ಉದ್ಯೋಗಗಳೇ ಕಡಿಮೆ ಆಗ್ಬಿಟ್ಟಿದ್ದಾವೆ ನಾವ್ ಹೆಚ್ಚು ಓದಷ್ಟುನೆ ಸಿಗದು ಉದ್ಯೋಗಗಳು
ದು ನೋಡಿ ಎಷ್ಟ್ ಓದಿದ್ರು ಸಾಲ್ದು ಈ ಕಾಲದಲ್ಲಿ
ಹೌದು ಯಾಕಂದ್ರೆ ಜನಸಂಖ್ಯೆನೂ ಅಷ್ಟೇ ಜಾಸ್ತಿ ಆಗಿದೆ ಅಲ್ಲ
ಹೌದು ಅದಂತೂ ನಿಜಾನೇ ಈ ಬಿಸಿಲಿಂದ ಅಂತೂ ಎ ಏನು ಮಾಡಕ್ ಆಗಲ್ಲ ಇಲ್ಲಿ ಎಳೆನಿರು ಸಿಗ್ತವೆ ಜಾಸ್ತಿ ದುಬಾರಿ ರಿ
ಹೌದು ದುಬಾರಿ ಕೊಟ್ಟು ಕುಡಿಯಕ್ ಆಗದಿಲ್ಲ ಒಂದ್ ಎಳ್ ನೀರಿಗೆನೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಹಾಗಿರ್ತ
ಹೌದು ಆದ್ರೆ ನಿಮ್ ತ್ ತ್ರ ಕಡಿಮೆಗ್ ತಗೊಂಡಿರ್ತಾರೆ ಆದ್ರೂ ಜಾಸ್ತಿ ದುಬಾರಿಗ್ ಮಾರ್ತಾರಪ್ಪ ಈ ಪಟ್ಟಣದಲ್ಲಿ
ನನೀಗ್ ಆಸೆ ನಾನೊಂದ್ ನನಿಗೆ ಎಷ್ಟ್ ಆಸೆ ಗೊತ್ತಾ ಎಳನೀರ್ ಗಿಡ ಇರ್ಬೇಕು ತಗೋಬೇಕು ಮುಖಕ್ ನಾನು ಬೆಳೆಸ್ಬೇಕ್ ಬೇಕು ಅಂತ ಆದ್ರೆ ನಮ್ ಮನೆ ಹತ್ರ ಜಾಗನೇ ಇಲ್ಲ ಅಷ್ಟು
ಹಾ ಹ ಹೌದು ಹೌದಾ ಹ ನಮ್ದು ಜಮೀನ್ ಇದವೆ
ಅದೇ ನಿಮ್ ಜಮೀನ್ ಇದೆ ಹೋಗ್ತಾರ ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ನಮ್ಗ್ ಅಂದ್ರೆ ನಮ್ದು ಜಮೀನ್ ನೋಡ್ಕೊಳಾಕ್ ಆಗಲ್ಲ ನಮ್ದೆಲ್ಲ ಬೇರೆ ಕೆಲ್ಸ ಇದೆ ಅದು ಅದ ಉದ್ಯೋಗ ಮಾಡ್ತೀವಿ ಹಂಗಾಗಿ ನಮ್ಮ್ ಮನೆ ಮುಂದೇನು ರಸ್ತೆಗಳಿದೆ
ಇವೆಲ್ಲಾ ಗಿಡ ಸುಮ್ನೆ ಹೂ ಹೂದ್ ಗಿಡ ಅವೆಲ್ಲಾ ಹಾಕಿವ್ ಅಷ್ಟೇ ದೇವ್ರಿಗೆ ಅಲಂಕಾರ ಮಾಡಕ್ ಪೂಜೆ ಮಾಡಕೆ
ಹಾ ಹೌದಾ
ಹಾ ಅದಷ್ಟೇ ಹಾಕಿರೋದು
ಜಾಸ್ತಿ ಜಮೀನ್ ಇಲ್ವಾ
ಇಲ್ಲ ಇಲ್ಲ ನ ನಮ್ದು ಜಮೀನ್ ಎಲ್ಲಾ ಮಾಡಲ್ಲ ನಾವು ಹಂಗಾಗಿ ನಮಗ್ ಅದ್ರ ಬಗ್ಗೆ ಅಷ್ಟ್ ಗೊತ್ತಿಲ್ಲ ನೀನ್ ಹೇಳಿದ್ಮೇಲೆನೆ ಗೊತ್ತಾಗು
ಹ್ಮ ನಿಮ್ ತಾಯಿ ಮನೇಲೆ ಇರ್ತಾರೆ ಬರೀ ಮನೆಗೆ ಕೆಲ್ಸ ಮಾಡ್ಕೊಂತಾರಷ್ಟೇ
ರೆ ನಮ್ ತಾಯಿ ನಮ್ ತಂದೆ ಹೊರಗಡೆ ಹೋಗ್ತಾರೆ ಕೆಲ್ಸಕ್ ಹೋಗ್ತಾರೆ ಅದು ನಮ್ಗೆ ಅಭ್ಯಾಸ ನಮ್ಗೆ ತೋಟ್ ತ ಇಲ್ಲಲ್ಲ ಮನೆ ಕೆಲ್ಸನೇ ಸ್ ಸಾಕಾಗ್ಬಬಿಡುತ್ತೆ ನಮ್ಮ ಅಮ್ಮಗೆ ಅಂತಿರ್ತೀನ್ ನಾನು ಬೇರೆ ಏನಾದ್ರು ಮಾಡ್ಬೇಕು ಅಂದ್ರೆ ಇದೆ ನನಿಗ್ ಆಗಲ್ಲ ಅಂತ ಅಂತಾರೆ ಅದು ಅವರಿಗೆ ರೂಢಿ ನಿಮ್ ಕಡೆ ಹೆಂಗ್ ಅಂದ್ರೆ ಮನೆ ಕೆಲ್ಸಾನು ಮಾಡ್ತಾರೆ ತೋಟದ್ ಕೆಲ್ಸಾನು ಮಾಡ್ತಾರೆ
ಹ್ಮ್ ಮಾಡ್ಲೇಬೇಕು ನಮ್ ಕಡೆ ಎಲ್ಲ
ಹೌದು
ಹೆಣ್ಮಕ್ಕಳು ಜಾಸ್ತಿ ಹೊಲದ ಕಡೆನೆ ಮಾಡ್ತ್ ತ್ತರ್ ನಮ್ ಕಡೆ ಹಾಗಾಗಿ ರೂಢಿ ನಮಗೆ
ಇರ್ಬೇಕು ಅವಾಗ ಶಕ್ತಿನೂ ಬರ್ತೈತಿ ಗೆ ಆಯಸನೂ ಆಗಲ್ಲ
ಹೌದು ದೇಹಾನೂ ಒಳ್ಳೆ ನಾಜುಕಾಗಿರುತ್ತೆ ಇಲ್ಲ ಅಂದ್ರೆ ಬರೀ ಮನೇಲೆ ಕೆಲಸ ಬರೀ ಮನೆ ಕೆಲಸಕ್ಕೆ ನಾವು ಅದಕ್ಕೆನೆೇ ರೂಢಿ ಆಗ್ಬಿಡ್ತೀವಿ
ಹೌದು
ದಿನಾ ಬೆಳಗ್ಗೆ ಆದ್ರೆ ಕಸ ಗುಡಿಸಿ ಒರ್ಸಿ ಪಾತ್ರೆ ತೊಳೆಯೋದು ಮತ್ತೆ ನಾಳೆ ಕಸ ಗುಡಸಿ ಒರ್ಸಿ ಪಾತ್ರೆ ತೊಳೆಯೋದು ನಾಷ್ಟ ಮಾಡೋದು.
ಹ್ ಅಷ್ಟೇ ಬೇರೆ ಹೆಚ್ ಮಾಡಕ್ ಆಗಲ್ಲ ಏನು ನಮ್ಮಂತರಿಗೆಲ್ಲಾ ಈ ಜಮೀನ್ ಗಳಿಗೆಲ್ಲಾ ಕರ್ಕೊಂಡ್ ಹೋಗ್ಬಿಟ್ರೆ ಅಷ್ಟೇ ನಾವು ನಮ್ಮಿಂದ ಆಗದೇ ಇಲ್ಲ ಮಾಡಕ್ಕೆ
ಹಾ ಹಾಗಾಗಿ ನಿಮಗೆ ಜಾಸ್ತಿ ಇವಾಗ ನಾವು ಕರ್ಕೊಂಡ್ ಹೋಗಿ ನಾವ್ ಮಾಡ್ಸುದ್ರುನು ನಿಮ್ಗೆಷ್ಟ್
ಹಾ ಅಭ್ಯಾಸ ಇರಲ್ವಲ್ಲ ಸ್ವಲ್ಪ ಏನೋ ಮಾಡ್ಬೋದು. ಹ ಮತ್ತೆ ಜಾಸ್ತಿ ನಿಮ್ಮಷ್ಟು ಆ ಇದು ಬರಲ್ಲ. ನಿಮ್ಮಷ್ಟು ಗಟ್ಟಿ ಬರಲ್ಲ ನಾವು
ಇವಾಗ ನಿಮ್ ಮನೇಲಿ ಏನಾದ್ರು ಈಗ ತೋಟದುಕ್ಕೆ ಕಾಯಿ ಹೆತ್ತಕ್ಕಲು ಆತರ ಕರೀತಾರೆ ಆದರೆ ನಮ್ ಕಡೆ ಎಲ್ಲಾ ಹೋಗ್ತಾರೆ ಜನ
ಹೌದೌದೌದು
ಹ್ಮ್ ಅವರು ಮನೆಲ್ಲೂ ಮಾಡಿ ನಂತರ ಕೂಲಿಗೆ ಹೋಗ್ತಾರೆ ಒಬ್ಬೊಬ್ರು
ಹ್ಮ್ ಕಷ್ಟ ಮಾತ್ ಮತ್ತೆ ಎಲ್ಲಾರ್ಗು ಮಾಡ್ಕೊಬೇಕಲ್ಲ ಎಲ್ಲಾನು
ಅದೇ ಜೀವನ ನಡೆಸ್ಬೇಕಲ್ಲ ಅವ್ರನ್ನು
ಹ್ಮ್ ಒಟ್ಟನಲ್ಲಿ ತೆಂಗಿನಕಾಯಿ ಎಲ್ಲಾ ನೆಟ್ಟು ಇವಾಗ ಆರು ಏಳ್ ವರ್ಷ ನಿ ಕಾಯ್ಬೇಕಾ
ಹ್ಮ್ ಕಾಯ್ಬೇಕು
ಅವಾಗ ಚೆನ್ನಾಗ್ ಬರುತ್ತೆ ತೆಂಗು
ಅವು ಮಳೆ ಹೊಯ್ದು ಗುಡುಗು ಸಿಡ್ಲಿಲ್ಲಿ ಸಿಡಿಲು ಹೊಡೆದ್ರೆ ಇದಾಗಕ್ತವೆ.
ಹಾ
ಇಲ್ಲ ಅಂದ್ರೆ ಚೆನ್ನಾಗಿರ್ತಾವೆ ಗಿಡಗಳು
ಚೆನ್ನಾಗ್ ನೋಡ್ಕೊ ನೀನು ದಿನಲೂ ನಿಮ್ಮ ಅಪ್ಪ ಅವರು ಜೊತೆ ಹೋಗು ತೋಟಕ್ಕೆ. ನೀರ್ ಹಾಕು ಎಲ್ಲಾ ಚೆನ್ನಾಗ ಗೊಬ್ಬರ ಹಾಕು ಚೆನ್ನಾಗ್ ಬೆಳೆಸು ನಾನು ಬರ್ತೀನಿ ಒಂದ್ಸರಿ ಎಳೆನೀರ್ ಕೊಡುವಂತೆ
ಹ್ಮ್ ಬರುವಂತೆ ಕೊಡುವಂತೆ ಕೊಡ್ತೀನ್ ಬಿಡು
ಹಾ ನಮಗೆಲ್ಲ ಅಭ್ಯಾಸ ಇಲ್ಲ ಹಚ್ಚಿ ನೋಡೋಣ ನಿಮ್ ತೋಟದು ಸರಿ